ಹ
ಹೇಳಿಯ
ನಾವು ಮಾತಾಡದ ಕೇಳಸ್ತಿದ್ಯಾ
ಕೇಳ್ತೀದೆ ಹೇಳಿ
ಹಾ ಈಗ ನಮ್ ಇಂಡಿಯಾ
ಹಾ,
ಯಾವ ತರ ಡೆವಲಪ್ ಆದ್ರೆ ಓಕೆ
ಡೆವಲಪ್ ಆಗಿ ಇಲ್ವಲ್ಲ ಡೆವಲಪ್ ಆಗ್ಬೇಕು. ನಮ್ ಇಂಡಿಯಾ ಇವವಾಗಿನ್ನು ಎರಡರಲ್ಲೇ ಇದ್ದೆ ಡೆವಲಪ್ ಒಂದ ಇನ್ನು ತುಂಬಾ ಇದೆ ಬಿ ಆಗದು.
ಈಗ ಫಸ್ಟ್ ಡೆವಲಪ್ಡ್ ಕಂಟ್ರಿ ಯಾವುದು ವರ್ಡ್ನಲ್ಲಿ
ಹ್ಮ 'ಜಪಾನೀಸ್'
'ಜಪಾನಾ' ನಮ್ 'ಇಂಡಿಯಾ' ಅದನ್ನು ಮೀರಸ್ಬೋದಾ
ಚಾನ್ಸ್ ಇಲ್ಲ ಅದಂತೂ ತುಂಬಾ ಡೆವಲಪ ಕಂಟ್ರಿ ಅಲ್ವಾ. ನಮ್ದು ಇಂಡಿಯ ಬಂದ
ಕಂಟ್ರಿಲಿ ಎಲ್ಲಾ ಚಿಕ್- ಚಿಕ್ ಮಕ್ಳಿಂದಾನೇ ಸ್ಟಾರ್ಟ್ ಮಾಡ್ಸ್ಬಿಡ್ತಾರಂತೆ ಟ್ರೈನಿಂಗು.
ಹೌದು, ಮತ್ತೆ ಏನ ಏಯ್ ನಮ ನಮ್ದು ಇಂಡಿಯಾ ಬಂದರು
ಹ್ಮ್,
ಫುಲ್ಲು ಅಂದೆ ಪೂದು
ಹ್ಮ್,
ಹಂಗಾಗಿ ಬಡ ಜನ ಜಾಸ್ತಿ ಇರೋದ್ರಿಂದ ಯಾರನ್ನು ಅಷ್ಟ ಡೆವಲಪ್ ಮಾಡೋಕ್ಕ ಹೋಗೇ ಡೆವಲಪ್ ಆಗೋದು ಇಲ್ಲ. ಅವರು ನಾವು ಸ್ವಲ್ಪ ಹೋಗ್ಬೇಕು ಅಂತ ಬಯಸೋರಿಗೆ ನಮ ಈ ಜನ್ರೇಷನ್ ಅಲ್ಲಿ ಅವ್ರ ಯಾಕ ಬೆಳಿಬೇಕು ಅವ್ರನ ಯ ಅವ್ರನ್ ಯಾಕ ನಾವ್ ಬೆಳಿಯಕ್ ಬಿಡ್ಬೇಕು. ಆತರ ಯೋಚನೆ ಮಾಡೋ ಜನಗಳ ಮಧ್ಯಾ ನಮ್ ಇಂಡಿಯಾ ಎಲ್ಲಿ ಡೆವಲಪ್ ಆಗುತ್ತೆ ಹೇಳಿ.
ಹಾ ನಿಜ ಹೌದು ಮತ್ತೆ ಈಗ ನಾ ನಾವು ಕರ್ ಕರ್ನಾಟಕದಲ್ಲಿ ಇರೋದ್ರಿಂದ ಮೈಸೂರು ಬೆಂಗ್ಳೂರು ಫುಲ್ಲು ಕ್ಲೀನ್ ಸಿಟಿ ಅಂತ ಅಂತಾರೆ
ಯಪ್ ಮೈಸೂರು ಒಪ್ಕೋತೀನಿ ಬ್ಯಾಂಗ್ಳೂರ್ ಕ್ಲೀನ್ ಸಿಟಿ ನಿಮ್ಗ ಅನ್ಸುತ್ತಾ
ಹಾ ನಾವ್ ಇರೋದು ಬೆಂಗಳೂರಲ್ಲಿ ಅಂದ್ರೆ ಮೈಂಟೇನ್ ಮಾಡ್ತಾರೆ ಬಿ ಬಿ ಎಂ ಪಿ ಒಂದೊಂದು ಏರಿಯಾ ಫುಲ್ಲು ಕ್ಲೀನ್ ಇದೆ ಹಾ ಬೆಂಗ್ಳೂರ್ಲ್ಲಿ ನೋಡದ್ವಲ್ಲ ನಾವೇ
ಓ ಓಕೆ ಓಕೆ ಬಟ್ ಒಂದ ಒಂದ್ ಸೈಡ್ ಸ್ವಲ್ಪತೀರಾ ಒಂಥರಾ ಇರುತ್ತೆ ಅಲ್ಲಲ್ಲ ಓಡಾಡ ಕಷ್ಟ ಮೆನ್ ಸಿಟಿ ಸಿಟಿಗಳಲ್ಲಿ ಓಕೆ ಓಕೆ ಇರುತ್ತೆ ಬಟ್ ಅದ ಒ ಒಂದ್ ಒಂದ್ ಸೈಡ್ ತುಂಬಾನೇ ಒಂತರ ಆ ರೋಡ್ ಇನ್ನು ಕರೆಕ್ಟಟಾಗಿ ಇರಲ್ಲ ಹೆಂಗ್ ಹೆಂಗೋ ಇರ್ತಾರೆ
ಹ್ಮ್ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಕೆಂಗೇರಿ
ಅಪ್ಪ ಬ್ಯಾಂಗ್ಳೂರ್ ಆದ್ರೂ ಒಳಗಡೆ ಇರುತ್ತೆ. ಹೌದು
ಏನ್ ರೋಡಲ್ಲಿ ಹೋಗ್ತಿದ್ರೆ ಸಾಕು ಮಘಮ ಅಂತ ಪರಿಮಳ ತಾರ
ನಾನ್ ಜಾಸ್ತಿ ಜೋಕ್ಸ್ ಮಾಡ್ತೀನಿ ಅಲ್ವಾ
ಓ ತುಂಬಾ ಚೆನ್ನಾಗ್ ಮಾಡ್ತೀರಾ
ಹಾಂ
ಹ್ಮ್
ಹ್ಮ್ ಮತ್ತೆ ಇಂಡಿಯಾದಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ ಟೆಕ್ನಾಲಜಿ ಇನ್ನೂ ಇಂಪ್ರೂವ್ ಆಗ್ಬೇಕು
ಹೌದು ಬಟ್ ಏನ್ ಗೊತ್ತ ಅನ್ನ ಬೇರೆಯವರು ಬೇರೆಯವ್ ಟೆಕ್ನಾಲಜಿನ ನಾವ್ ಯೂಸ್ ಮಾಡ್ತತಿವಿ ಅಂತ ಯಾರ್ ಥಿಂಕ್ ಮಾಡಲ್ಲ ನಾವೆ ಕ್ರಿಯೇಟ್ ಮಾಡೋಣ ನಮ್ ಹಿಂಗೆ ಅಂದ್ರೆ ನಾವ್ ಕ್ರಿಯೆಟ್ ಮಾಡ್ರಿ ಇನ್ಯಾರ್ ಮಾಡ್ತಾರೆ ತುಂಬಾ ಜನ ಜೊತೆಗೆ ಸಿಗದೇ ಇಲ್ಲ ಅಂತ ಹೇಳಲ್ಲ ಬುಟ್ ಅಲ್ಲ ಒಬ್ಬರು ಬೇರ್ ಗಂಟ ಚೆಲ್ಕೊಬಿಟ್ಟು ನಾನ್ ಅಲ್ ಪ್ರೂವೆ ಮಾಡ್ತೀನಿ ನಾನ್ ಇಲ್ಲಿ ಪ್ರೂವ್ ಮಾಡ್ತಿನಿ ಅಂದ್ರೆ ನಮ್ ಇಂಡಿಯ್ಯಾದಲ್ಲಿ ಮಾಡೋದು ಯವಾಗ
ಹೌದೌದು ಮತ್ತೆ ಆ ನಮ್ ಇಂಡಿಯಾದಲ್ಲಿ ಓದ್ಬಿಟ್ಟು ಫಾರಿನ್ಗೆ ಹೋಗ್ಬಿಟ್ಟು ಜಾಬ್ ಮಾಡ್ತಿದ್ದಾರೆ
ಹಾ ಅದೇ ಅಲ್ ಹೋಗ್ಬಿಟ್ಟು ಜಾಬ್ ಮಾಡಿ ಅವರು ಹಿಂಡಿಯಾನ ಐ ಮೀನ್ ಅವ್ರ ಕಂಟ್ರಿನ ಇಂಪ್ರೂವ್ ಮಾಡೋದು ಬದ್ಲು ನಮ್ ಕಂಟ್ರಿನೇ ಇಂಪ್ರೂವ್ ಮಾಡ್ಬೋದಲ್ಲಾ
ಹಾ ಹೌದು ನೀವ್ ಹೇಳೋದು ಸರಿನೇ.
ಹ್ಮ್
ಅಂದ್ರೆ ಅವ್ರ್ಗೆ ಏನೋ ಇದ್ರ ಏನೋ ಒಂದ್ ಸಮಸ್ಯೆಯಿಂದ ಅವರು ಹೋಗಿ ಸೇರ್ಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಈಗ ಗೇಮ್ಸ್ನ ಎಲ್ಲಾ ಗೇಮ್ಸ್ ಆಡ್ತಾರಲ್ವಾ
ಹಾಂ
ಅದು ಫಾರಿನ್ ಕಂಟ್ರಿದು ನಮ್ ಕಂಟ್ರಿ ಸ್ವಲ್ಪ ಗೇಮ್ಗಳ ಜಾಸ್ತಿ ಜನ ಆಡೋದೇ ಇಲ್ಲ ಫಾರಿನ್ಸ್ ಅಲ್ಲಿ
ನಿಮ್ಗೆ ಗೇಮ್ಸ್ ಅಂದ್ರೆ ಇಷ್ಟನಾ ಅದಿಕ್ಕೆ ಗೇಮ್ ಟಾಪಿಕ್ ಹೆಚ್ತಿದ್ದೀರ ನೋಡಿ ನನಗೆ ಗೊತ್ತಾಯ್ತು
ಹ ಅದ್ರಲ್ಲು ಫ್ರೀ ಫೈರ್ ಅಂದ್ರೆ ತುಂಬಾ ಇಷ್ಟ.
ಓ ಹೋ ಹೋ ಹೋ ಅದಿಕ್ಕೆ ಪಬ್ಜಿ ಬ್ಯಾನ್ ಮಾಡಿದ್ರಲ್ಲ ಅದಕ್ಕೆ ಫ್ರೀ
ಅಯ್ಯೋ ಪಬ್ಜಿ ಪಬ್ಜಿ ಬ್ಯಾನ್ ಮಾಡಿದ್ರು ಮಾಡ್ಕೊಳ್ಳಿ ಅದ್ ಬೇರೆ ಮ್ಯಾಟರು. ಫ್ರೀ ಫೈರ್ ಬ್ಯಾನ್ ಆದ್ರೆ ಫ್ರೀ ಫೈರ್ ಇಂಡಿಯಾನೇ ಓಪನ್ ಮಾಡಿದ್ದಾರೆ ಹ್ಮ
ಅದಕೆ. ಅದು ಓಕೆ ಮಾಡ್ಲಿ ಬಟ್ ಅವರು ಇನ್ನೊಬ್ರು ಕಂಟಿನ್ಯೂ ನೋಡಿ. ಕ್ರಿಯೇಟ್ ಮಾಡೋಕ್ಕಿಂತ ನಮ್ ಕಂಟ್ರಿಲ್ಲಿ ಸ್ವಲ್ಪ ಮೈಂಡ್. ಓಡ್ಸ್ ಬಿಟ್ಟು.
ಹ್ಮ ನೀವ್ ಹೇಳದ್ರಲ್ಲಾ.
ಹ್ಮ್
ಅದೇ ಕಾನ್ಸರ್ಟ್ ಇಟ್ಕೊಂಡೆ. ನಾವ್ ಯಾಕೆ ಜಪನ ಅವ್ರ ಜಪಾನ ಅವ್ರ ಗೇಮ್ನಾ ಆಡ್ಬೇಕು ಅಂತಾನೆ ಫ್ರೀ ಫೈರೂ. ಫ್ರೀ ಫೈಯರ್ ಟೀಮ್ ಇದೆಯಲ್ಲಾ. ಅವರು ಇಂಡಿಯನ್ ಟೆಕ್ನಾಲಜಿಗೆ ಅಡಪ್ಟ ಅಡಪ್ಟ್ ಮಾಡ್ಕೊಂಡ್ರು.
ಹ್ಮ
ಅದಕ್ಕೆ ಫ್ರೀ ಫೈರ್ ಇಂಡಿಯಾ ಅಂತ ಹೊಸದಾಗ ನೇಮ್ ಕೊಟ್ರು ಈಗ ನಮ್ ಇಂಡಿಯಾದಲ್ಲಿ ಇರೋರ್ದೆಲ್ಲಾ ಫ್ರೀಫೈರ್ ಇಂಡಿಯಾನೆ.
ಹೌ
ಫ್ರೀಫೈರ್ ಮ್ಯಾಕ್ಸ್ ಇಂಡಿಯನು ಐತಿ ಎಲ್ಲಾ ಆಡೋದು ಫ್ರೀಫೈರ್ ಇಂಡಿಯಾ. ಈಗ ನಾವು ಅವ್ರ ಗೇಮನಾ ಆಡ್ತಿಲ್ಲ ಜಪಾನೀಸ್ ಗೇಮ್ನಾ ಆಡ್ತಿಲ್ಲ ನಾವು. ಏನೋ ಸೌಂಡ್ ಬರ್ತಿದ್ದೇ ನೋಡಿ.
ಏನು ಹೇಳಿ ಹೇಳಿ. ನಿಂದೇನು ಹೋಗಆತ್ತಾಗ ಸುಮ್ನಾ. ಏ ಕಿರಿಚ್ಬೇಡಿ
ಯಾರಿಗ ಬೈತಿದ್ದೀರಾ.
ಹಾ ಹೇಳಿ.
ಹಾ ಹೇಳಿ ಹ್ಮ್ ಆ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ. ನಾವ್ಯಾಕೆ ಜಪಾನೀಸ್ ಅವ್ರ ಗೇಮ್ ಆಡಬೇಕು ಅಂತೆ. ನಾವು ನಮ್ ಟೆಕ್ನಾಲಜಿ ತಕ್ಕಂತೆ ಗೇಮ್ ಮಾಡ್ಕೊಂಡು ಆಡ್ತಾ ಇದ್ದೀವಿ.
ಅಂದ್ರೆ ನೀವ್ ಬರೀ ಫ್ರೀ ಫೈರ್ ಬಗ್ಗೆ ಅಷ್ಟೇ ತಿಳ್ಕೊಂಡಿದ್ದೀರಾ.
ಅಂದ್ರೆ ಆತರ ಅಲ್ಲಾ ಎಲ್ಲಾ ತಿಳ್ಕೊಂಡಿದೀವಿ ಅಂದ್ರೆ ಎಕ್ಸಾಂಪಲ್ ಕೊಟ್ನಲ್ಲ ಅದಕ್ಕೆ.
ಇಲ್ಲ ಗೇಮ್ಸ್ ಬಿಟ್ಟ ಬೇರೆ. ಬೇರೆ ಎಕ್ಸಾಂಪಲ್ ಕೊಡಿ. ನನ್ಗ ಯೂಸ ಆಗೋತರನೆ ಕೊಡಿ.
ಹ್ಮ್ ಹೇಳಿ ಮತ್ತೆ ನೀವೊಂದು ನಾನ್ ಎಕ್ಸಾಂಪಲ್ ಕೊಟ್ನಲ್ಲ.
ನೀವೆ ಹೇಳಿ ನನಗೇನಷ್ಟು ಟ್ಯಾಲೆಂಟ್ ಇಲ್ಲಾ. ನೀವು ಅಟ್ಲೀಸ್ಟ್ ಗೇಮ್ ಬಗೆಯದು. ತಿಳ್ಕೊಂಡ ನಾನ ಅದ್ ಒಂದು ಫೋನ್ ಪೇ ತಿಳ್ಕೊಂಡಿದ್ದೀನಿ ಅದ್ ಬಿಟ್ಟು ಫೋನ್ಸ್.
ಹಾ
ಹ್ಮ್ ಅಷ್ಟೇ ನಮ್ಮ ಇಂಡಿಯಾದಲ್ಲಿ. ಕ್ರಿಯೇಟ್ ಮಾಡಿರೋ ಫೋನ್ಸ್ ಅಂತ ಯಾವದ ಯಾವಾದ ಹೇಳಿ.
ಏನು
ಕ್ರಿಯೇಟ್ ಮಾಡಿರೋ ಫೋನ್ಸ್ ಅಂದ್ರೆ ನಮ್ ಇಂಡಿಯಾದಲ್ಲಿ ನಮ್ ಕಂಟ್ರಿಲಿ ಕ್ರಿಯೇಟ್ ಮಾಡಿರೋ ಫೋನ್ಸ್.
ಕ್ರಿಯೇಟ್ ಮಾಡಿರೋ ಫೋನ್ಸ್ ಯಾವವುದ ಅ ನನ್ಗೆ ಅಷ್ಟೊಂದು ಗೊತ್ತಿರ್ವಲ್ಲ
ಅಷೆ ಹಾ ಅದ್ಬಿಟ್ಟು ಇಟ್ಟು
ರೆಡ್ಮಿ
ಹ್ಮ್ ರೆಡ್ಮಿ ಓಲ್ಡ್ ಆಯ್ತು ಬಿಡಿ ರೆಡ್ಮಿ ಇವಾಗ ಯಾವು ಯೂಸೇ ಮಾಡಲ್ಲ
ಪುಡಿ ತಲ ನಕಿಯಾ
ಹಾ
ಹಾ
ಮತ್ತೆ
ಹ್ಮ್ ಸ್ಯಾಮ್ಸಂಗು ಆಪಲ್ ಎಲ್ಲಾ ಫಾರಿನ್ಸ್ಂದಾನ ಯೂಸ್ ಮಾಡ್ತಾರೆ ಹ್ಮ್
ಆಪಲ್ ನಮ್ದಲ್ಲ
ಹ್ಮ್ ಹೌದು ವ್ಯಾಪಲ್ ನಮ್ದಲ್ಲಾ
ಹ್ಮ್ ಅದೇನ ಇಲ್ದು ಕ್ರಿಯೇಟ್ ಮಾಡ್ತಾರೆ ಬಟ್ ವೇಷ್ಟ ಅವ್ರ ನಾವ ಯಾಕ್ ಯೂಸ್ ಮಾಡ್ಬೇಕು
ಹ್ಮ್ ನಮ್ದೇ ನಮ್ಮದೇ ಆಗಿ ಅದೇ ಥರ ಟೆಕ್ನಾಲಜಿಯಿಂದ ಬೇರೆ ಬ್ರ್ಯಾಂಡ್ ಬೇಕು
ಹ್ಮ್ ಹೌದು
ಹ್ಮ್
ಬಟ್ ಅವ್ರ ಥಿಂಕ್ ಮಾಡದ್ ಯಾವತರ ಅಂದ್ರೆ ನಾನ್ ನಾನ್ ಇದು ಸರ್ಕಟ್ ಸರ್ಕಲೇಟ್ ಮಾಡಿ ಆಮೇಲೆ ಇ ಇಂಡಿಯ ರು ಅದನ್ನ ಟ್ರೈನ್ ಮಾಡ್ತಾರೆ ಅವ್ರು ಬೇರೆ ತರ ಕ್ರಿಯೇಟ್ ಮಾಡ್ಕೋತಾರೆ ಎಷ್ಟು ಆತರ ಮೈಂಡ್ಸೆಟ್ ಬರುತ್ತೆ ಅವ ಕ್ರಿಯೇಟ್ ಮಾಡಕಿಂತ ಫಸ್ಟೇ ನಾವು ಕ್ರಿಯೇಟ್ ಮಾಡಿಬಿಡ್ಬೇಕು
ಹ್ಮ್ ಅಂದ್ರೆ ಈ ತರ ಫೋನ್ ಬ್ರ್ಯಾಂಡ್ಗಳನೆೆಲ್ಲ ಒಂದೇ ಸತಿ ಕ್ರಿಯೇಟ್ ಮಾಡಕ್ ಆಗೋದು ಅಂತ ಹೇಳ್ತಾ ಇದ್ದೀರಾ
ಹ್ಮ್
ಹ್ಮ್
ಇಗೋ ಇವಾಗ ಹಾ ಪಂದಿದ್ದ ಅದುಲ್ಲಿ ಎಷ್ಟು ಅಂದ್ರೆ ಇಡೀ ಇಂಡಿಯ ಇಂಡಿಯಾ ಅಂದ್ರೆ ಅದರ್ ಕಂಟ್ರೀಸ್ ಇಬೋದು ತುಂಬ ಇದೆಯಲ್ಲಾ ಅದಲ್ಲೆಲ್ಲ ಫುಲ್ ಟಾಪ್ ಒನ್ನಳಿದೆವಾಗ ಹ
ಹ್ಮ್ ಹೌದೌದು ಹಾ ಆಪಲ್ ಹೌದೌದು
ಹ ಒಂದ ಅವರ್ನೇ ಒಂದ್ ಬಿಡ್ತಾನ ಇದ್ರೆ ಫಸ್ಟ್ ತರ್ಟಿನ್ ಬಿಟ್ರು ಒಂದು ಫೋರ್ಟನ್ ಬಿಟ್ರು ಫಿಫ್ಟೀನ್ ಬಿಟ್ರು ಇವಾಗಲ್ಲ ಅದೆಲ್ಲ ಶ್ಟಾಪ್ ಮಾಡಿ ಸಿಕ್ಸ್ಟೀನ್ ಬಿಟ್ರು ಸಿಕ್ಟೀನ್ ಪ್ರೋ ಮ್ಯಾಕ್ಸ್ ಬಿಟ್ರು ಸೆವೆಂಟೀನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಬಿಟ್ರು ಈಗ ನೆಕ್ಸ್ಟ್ ಏತಿ ನೈನ್ಟ ಹಗೆ ಹೋಗ್ತಾನೆ ಇರ್ತಾನ
ಹಾ ಹೌದು
ಅವರುನಂತ ನಿಲ್ಸಕಗಲ್ಲ ಅದನ್ನೇ ಹೇಳಿದ್ದು ಅವರು ಅವರು ಇನ್ನ ಇಂಪ್ರೂವ್ ಹಾಕ್ತಾನನೆ ಇದ್ರೆ ನಮ್ಮ ದನ್ನ ಅದು ನೋಡ್ಕೊಂಡ ನಡ್ಕೊಂಡ ನಡ್ಕೊಂಡು ನೋಕೊಂಡು ಇನ್ನು ಡೌನ್ ಆಗ್ತಾನೇ ಇದ್ದಾರೆ
ಹಾ ಹೌದೌದು
ಹ್ಮ ಅದಕ್ಕೆ ನಾ ಇಂಡಿಯಾ ಇನ್ನು ಡೆವಲಪ್ ಆಗಿಲ್ಲ ಅಂತ ಹೇಳ್ತ ಅವ್ರಷ್ಟು
ಹಾ ಹ್ಞ ನಿಮ್ಗೆ ಏನಾದ್ರೂ ಗೊತ್ತಾ ಆ್ಯಪಲ್ ಯಾವ ಕಂಟ್ರಿ ದು ಅಂತ ಬ್ರ್ಯಾಂಡು
ಇಲ್ಲ ಇಲ್ಲ ನಿಮ್ಗೆ ಗೊತ್ತಾ
ಇಲ್ಲ ಇಲ್ಲ ನಾನೇ ನಿಮಗ್ ಕೇಳ್ತಾ ಇದ್ದೀನಿ
ಇಲ್ಲ ನೀವ್ ಕೋಶನ್ ಮಾಡ್ತಿದ್ದೀರಾ ನನಗೆ ಅನ್ಕೊಂಡೆ ನೀವ್ ಫಸ್ಟ್ ಏರ್ ಹತ್ ಸಾವಿರ ಬೆರೇ
ಹೂ ಹೂ ಹಾ ಹೇಳಿ ಕೇಳಿಸಿದೆ
ಹಾ -ಹೇಳಿ
ನೀವೇನ್ ಜಾಬ್ ಮಾಡ್ತಿರೋದು
ಹ್ಮ್ ನಾನು ಸ್ಟಡಿ ಕಂಪ್ಲೀಟ್ ಆಗಿದೆ ನೋಡ್ಬೇಕು ಇನ್ನು ಕ
ನೀವೇನ್ ಓದಿದ್ದೀರಾ
ನಾನು ಫೈನಲ್ ಇಯರ್ ಕಂಪ್ಲೀಟ್ ಇವಾಗ
ಕಂಪ್ಲೀಟ್ ಮಾಡ್ಬಿಟ್ರಾ
ಹಾ- ಕಂಪ್ಲೀಟ್ ಆಯ್ತು
ಕಂಪ್ಲೀಟ್ ಆಗೋಯ್ತಾ- ಹ- ಓಕೆ ಹೇಳಿ
ಓಕೆ ನಾನ್ ಇವಗ್ ಕಾಲ್ ಬ್ಯಾಕ್ ಮಾಡ್ತೀನಿ ನೆಕ್ಸ್ಟ್
ಹಾ ಓಕೆ ನಾನು ಟ್ರೈ ಟ್ರೈ ಮಾಡ್ತೀನಿ ಕಾಲ್ ಬ್ಯಾಕ್ ಮಾಡೋದಿಕ್ಕೆ ನಿಮ್ಗೆ
ಹಾ- ಓಕೆ
ಹಾ-ಓಕೆ ಬಾಯ್ ಟೇಕ್ ಕೇರ್ರ್
ಹಾ